ಪರವಾಗಿಲ್ಲಕಣೊ ಹಲೋ.
ಹಲೋ
ಏಳ್ರಿ
ಹ್ಮ್ ಊಟ ಆಯ್ತು ನಿಮ್ದ ಆಯ್ತಾ.
ಹ ಮೇಡಮ್.
ಬಾರಾ ಬರ್ಯಾದ ಹಳ್ಕ ಕೂಡ್ತೀನಿ ಬರೀತಿದ್ದೆ ಕರೆಕ್ಟಾಗಿ ಬರಿ. ರಬ್ ಮಾಡಿ ಉಲ್ಟಾ ಬರಿೀತಿದ್ಯಾ ನೋಡಿ ಈ ಕಡೆ ತಿರ್ಗಸ್ಕೊಂಡು.
ಏನ್ ಊಟ ಮೇಡಮ್ ಹಾ ಹೇಳಿ ಮೇಡಮ್.
ರೈಸ್ ಸಾಂಬಾರ್ ನಿಮ್ದು.
ರೈಸ್ ಸಾಂಬಾರ್.
ಹೌದಾ ಮತ್ತೆ ಮುಗಿತ ಕೆಲ್ಸ ಎಲ್ಲ.
ಹು ಮೇಡಮ್ ಮುಗಿತು ನಿಮ್ದು.
ರಬ್ ಮಾಡು ಹೇಳ್ಕೊಡ್ತೀನಿ ಎದ್ದ್ ಬಾ ನಮ್ದು. ಸ್ಕೂಲಲ್ಲ ಇದಿನಲ್ವಾ ಲೇಟ್ ಆಗುತ್ತೆ. ಮನೇಲಿ ಏನು ಕೆಲ್ಸ ಇಲ್ಲ ಎದ್ ಬಾ ಎದ್ ಬಾ.
ಎರೈಸರ್ ಕೊಡ್ರೋ ಸ್ವಲ್ಪ. ಮತ್ತೆ ಏನ್ ಮಾಡ್ತಿದ್ದೀರಾ.
ಏನು ಮಾಡ್ತಿಲ್ಲ ಮೇಡಮ್ ಸ್ಕೂಲಿಂದ ಬಂದ್ವಿ ಇದ್ರಂದ ಡ್ಯೂಟಿಯಿಂದ ಬಂದ್ವಿ.
ಹಾ ಹ್ಮ್. ವರ್ಕ್ ಏನಿಲ್ವ ಇವತ್ತು.
ಹ ಒಂದ ಕಲೆಕ್ಷನ್ ಇತ್ತು ಕಲೆಕ್ಷನ್ ಮಾಡಿ ಬಂದ್ವಿ.
ಹೌದಾ.
ಹ್ಮ
ಇವತ್ತು ಇದ್ಯಾ ಚೀಟಿ ಎಲ್ಲಾ ರಜೆ ಇರುತ್ತಲ್ವಾ.
ಇಲ್ಲ ಇವತ್ತೇ ನಮ್ದುಮಾಡ್ತಾ ಇರೊದು ಕಲೆಕ್ಷನ್.
ಹೌದಾ
ಹ್ಮ್
ನೀವ ಏನ್ ಊಟ ಮಾಡದ್ರಿ.
ಸಾಂಬಾರ್ ಮೇಡಂ.
ಹ್ಮ್ ಬೆಳಿಗ್ಗೆ ತಿಂಡಿಏನು.
ಬೆಳ್ಳಿಗ್ಗೆ
ಹ್ಮ್
ಓಕೆ
ಹ್ಮ ನಿಮ್ದು ಬೆಳ್ಳಿಗ್ಗೆ.
ಹ ಬೆಳಿಗ್ಗೆ ನಾನ ಏನ್ ಮಾಡಿದ್ದೆ ಹ ನಾನ್ ಇವತ್ತ ಊರ್ ಹೋಗಿದ್ದೆ ಹಂಗಾಗಿ ಏನು. ತಿಂದ್ ಬಂದಿರಲಿಲ್ಲ. ಹೋಟೆಲ್ ಫುಡ್. ಹಿಂಗೆ.
ನೈಟ್ ಮಾಮ್ ಮನೇಲಿ ರೂಮ್ ಅಡ್ಗೆ ಮಾಡೋರು ನೀವೇನಾ.
ಇಲ್ಲ. ನಾನು ಏನು ಮಾಡಲ್ಲ. ನಮ್ ಹತ್ಗೆ ಇದಾರೆ. ಅಲ್ಲಿ ಕೊಡ್ತಾರೆ ಅಲ್ಲಿ ಊಟ ಮಾಡ್ತೀನಿ ಅಷ್ಟೇನೆ ಅವ್ರ ಮನೆಗೆ ಹೋಗ್ತೀನಿ. ಟ್ಯೂಷನ್ ಮುಡಿ ಮುಗಿಯೋಷ್ಟೊತ್ತಿಗೆ ಎಂಟು ಗಂಟೆ ಆಗುತ್ತಲ್ವಾ ಹಂಗಾಗಿ. ಏನೂ ತಿನ್ನಲ್ಲ ಮಾಡೋಕ್ಕೂ ಆಗಲ್ಲ ಅವ್ರ ಮನೆಗೆ ಹೋಗ್ತೀನಿ.
ಹ ಮ
ಅಲ್ಲಿಗೋಗ ಊಟ ಮಾಡೋದು.
ಹ್ಮ ಮತ್ತ ಮಣ್ಣನ
ಹ ಹೂ ಅಣ್ಣ ಅಣ್ಣನ ಫ್ಯಾಮಿಲಿ ಎಲ್ಲ ಐತೆ ಹಂಗಾಗಿ. ಹೂ ನೋಡಿಲ್ಲಿ ಒಂದ್ ಚುಕ್ಕಿಗೆ ಮಾತ್ರ ಹಿಂಗ್ ಸೇರ್ಸ್ಬೇಕು ಹಿಂಗ್ ವಿಚಿತ್ರವಾಗಿ ಹಾಕಬಾರದು. ಹಂಗೆ ಜಾಣ ಈಗ್ ಕರೆಕ್ಟಾಗಿ ಬಂತು ಜಾಣ ಮರಿ. ಗಗನ. ಮತ್ತೇ ರಿ.
ಏನಿಲ್ಲ ಮೇಡಮ್ ನೊರೆ.
ನಿಮ್ಮ ಮಕ್ಳು ಸ್ಕೂಲಿಗೆ ಹೋದ್ರ.
ಹಾಾಪ
ಹ್ಮ್.
ಇಲ್ ಸರಿ ಮೇಡಮ್ ಏನ್ ಮಾತು.
ಹೋಗಿದ್ರ ಇವತ್ತೇನು. ಹಬ್ಬಾ ಅಂತೇ ನಿಮ್ಮೂರಲ್ಲೂ ಮಾಡ್ತೀರಾ ಯಾವ್ದೋ ಹಬ್ಬ ಅಂದ್ರು ನಮ್ಮ ಮಕ್ಳೆಲ್ಲ ಹೇಳ್. ಇವರು ಸ್ಕೂಲಲ್ಲಿ.
ಆ ರೇ ಏ ಏಮ್ ಅಂತ.
ಹ
ನಾಕ.
ಮತ್ತೆ ನೀವೇನ್ ಮಾಡ್ತೀರಾ ಹಬ್ಬಕ್ಕೆ.
ಏನ್ ಮಾಡದು ಏನಾದ್ರು ಪಾಯಸ ಮಾಡೋದು ಮನೆಗೊಗಿ ಡಿಸೈಡ್ ಮಾಡ್ಬೇಕು.
ಹೌದಾ ಇನ್ನೂ ಆಫೀಸ್ ಅಲ್ಲೇ ಇದ್ದೀರಾ.
ಹೂ.
ಹ್ಮ್.
ಮನೆಗೊಗ್ಬೇಕು ಏನ್ ಮಾಡದು ಇನ್ನು ಮನೆಲ್ಲಾ ಕ್ಲೀನ್ ಮಾಡ್ಬೇಕು. ಹೇಳಿ ಮೇಡಂ ಬಟ್ಟೆ ವಾಶ್ ಮಾಡ್ಬೇಕು ಪಾತ್ರೆ ಬೆಳಗದು.
ಹೌದಾ.
ಹಾ.
ಬೇಜಾರು ಕಣ್ರಿ. ಮೊನ್ನೆ ದೇವಸ್ಥಾನಕ್ಕೆ ಹೋಗಿದ್ದೆ ನಿದ್ದೆ ಬೇರೆ ಕಂಟ್ರೋಲ್ ಕಡಿಮೆ ಆಗ್ತಾ ಇಲ್ಲ. ನಿದ್ರೆಗೆಟ್ಕೊಂಡು ಹ್ಮ್. ತಣ್ಣೀರ್ ಆಮೇಲೆ. ತೀರ್ಥಸ್ನಾನ ಅಂತ ಮಾಡ್ತಾರೆ ಬಾಳ ಚೆನ್ನಾಗಿರುತ್ತೆ ಸಕತ್ತು ಜನ.
ನೀ ಎಮಡ
ಮತ್ತೆ ಹಾ
ಅವಳು ಎಲ್ಲಿ
ಬೆಂಗ್ಳೂರ್ಗ್ ಹೋಗಿದ್ದೆ ನಿನ್ನೆ ಇದು ರಜೆ ಇತ್ತಲ್ಲ ಸ್ಕೂಲಿಗೆ ಹಂಗಾಗಿ
ಹಾ
ಸಖತ್ ರಶು ಬಂದಿದ್ ಲೇಟಗ ಬಂದೆ ಬೆಳಗಿನ ಯಾವ್ಗತ್ತು ನನ್ ಪಕ್ಕ ಒಂದ್ ಆಂಟಿ ಕುೂತ್ಕೊಂಡಿತ್ತು ನಿದ್ದೆ ಮಾಡಕೆ ಬಿಡ್ಲಿಲ್ಲ ಒದ್ದ ಆಡದಂಗೆ ಸ ನೀ ಬಸ್ಸಲ್ಲಿ ನಿದ್ದೇನು ಸರಿ ಆಗ್ಲಿಲ್ಲ ನಂಗೆ ಅದ್ರಲ್ಲೆ ಸ್ಕೂಲಗ್ ಬಂದಿದ್ದೀನಿ ಸ್ಕೂಲಲ್ಲಿ ಲೀವ್ ಹಾಕಂಗಿಲ್ಲ ಅಂತ ಮುಂಚೆನೆ ಕಂಡೀಷನ್ ಹಾಕಿದ್ರಾ ಹಂಗಾಗಿ ಅದರಲ್ಲೇ ಸ್ಕೂಲಿಗೆ ಬಂದಿದ್ದೆ ಇದು ರಾಂಗು ರಬ್ಬ ಮಾಡಿಕೊಂಡುಬಾ ತಡಪಜ ರಬ್ಬಣ ಹ್ಮ
ಪರಸ್ಪರ್ ಇಷ್ಟ ಲೀವ್ ಅಂತ ಏನಿರಲ್ವಾ
ಇಲ್ಲ ಹ್ಮ್
ಮತ್ತೆ ಏನಾದೃ ಅಲ್ಲಿ ವ್ಯಾಪ ಪ್ರದಷನ್ ಬಂತವಾಗ
ಅದು ಹೇಳಿದ್ದಾರೆ ಮುಂಚೆನೆ ಕಂಡೀಷನ್ ಮಾಡಿ ನೀನು ಯಾವ್ದೇ ಕಾರಣಕ್ಕೂ ಹಾಕಂಗಿಲ್ಲ ಕಣಮ್ಮ ಸಣ್ಣ ಮಕ್ಳಿಗೆ ಕ್ಲಾಸ್ ಮಾಡೋದು ಅಂತ
ಹಾ
ಮೊನ್ನೆ ನಮ್ಮಂಗೆ ಟ್ಯಾಬ್ಲೆಟ್ಸ್ ಖಾಲಿ ಆಗತೆ ಹೋಗ್ತೀನಿ ಅರ್ಧ ಗಂಟೆ ಪರ್ಮಿಷನ್ ಕೊಡಿರಿ ಅಂದ್ರೂ ಕೊಟ್ಟಿಲ್ಲ ಗೊತ್ತಾ. ಜಾಸ್ತಿ ಅಲ್ಲ ಬರೀ ಅರ್ಧ ಗಂಟೆ ಹ್ಮ್ ಏ ಇಲ್ಲೋಡಮ್ಮ ಇದು ಫೋರ್ ಬಿ ಬರ್ದಿದಿಯಲ್ಲ ರಬ್ ಮಾಡಿದ್ದುನ್ನ ಹಂಗೆ ಬೀಳ್ಬೇಕು ಬೆಲ್ಲಿದ್ದನೇಳ್ಕೊಡ್ತೀನಿ ಹಾ ಇದೊಂದು ರಬ್ ಮಾಡ್ಕೊಂಬ ತಳ ರಬ್ ಮಾಡಿದ್ದಾನ ಹ ಮತ್ತೆ ಇವಾಗೆ ಹಬ್ಬ ಜೋರ ಹಂಗಾದ್ರೆ ನಮಗೆಲ್ಲ ಕರೆಯಂಗ್ ಈಲ್ಲ ಅ ಹಬ್ಬಕ್ಕೆ ಓ ನಾವು ದೂರ ಇದ್ದೀವಿ ಬರಲ್ಲ ಅಂತಾನ?
ಹಾ ನೀನ್ ಬರ ಕಾಗಲ್ಲಲ್ಲಾ ಓನಾರ ಅಷ್ಟೇ ಮಾತಾಡಿರದು ಹೌದಾ ಬರಿ ಇವತ್ತ ಹೆಂಗೋ ಮುಗಿಸಿಕೊಂಡು ಬರ್ರಿ
ಯಾರ ಯಾರು ನಮ್ಮ ಪಾಪ ಕೇಳ್ತಾ ಇದ್ದಾನೆ ಯಾರು ಅಂತ? ನಿಮ್ಮಮ್ಮೇನಲ್ಲ!
ಹ್ಞ ಹ್ ಹ್ ಹ್ ಹ್
ಅವ್ನಿಗೆ ಅವ್ರಮ್ಮನ್ಯೂ ಚಿಂತೆ
ಹ್ಮ
ಏಯ ಯಾಕ ಬಿತ್ತ ಯಾಕಲ ಹ್ಮ್ ಚಿಕ್ಕ ಹುಡ್ಗವ್ನು ಅದ ಕೇಳ್ತಿದ್ದಾನೆ ಯಾರ ಯಾರು ಅಂತ?
ಅದೇ ಹೋಗೋ ಮನೇಗ್ ಹೋಗೋ .
ಹು ಹ್ಮ್ ಅವ್ರ್ ಅಮ್ಮ ಪಾಪ ಮೂರು ವರ್ಷ ಅಲ್ವಾ ನೆನ್ತ್ ಮಾಡ್ಕೊಂತಿರ್ತ್ತಾನವಾಗ ಅವಾಗ. ಹಾ ಕಂಚಿಲೆಲ್ಲ. ಆದ್ರೆ ಸಕ್ಕಷ್ ಶಾರ್ಪ್ ಐತೆ ಹುಡ್ಗ ಸಕ್ಕಷ್ಟು ಟ್ಯಾಲೆಂಟ್ ಇವಾಗ್ಲನೆೇ.
ಹ್ಮ್ ನಾವು ಎಷ್ಟೇನ್ ಮಾಡೇಡಮ.
ಹಾ ಅವ್ನ್ಗಿನ್ನು ಮೂರೇ ವರ್ಷ ನೋಡ್ರಿ ಎಷ್ಟಶಾರ್ಪಿದಾನೆ ಅಂತೀರಾ. ಏನ್ ಹೇಳ್ಕೊಟ್ರುನು ಕೇಳ್ತಾನೆ ಏನ್ ಹೇಳ್ಕೊಟ್ರುೂನು ಬರ್ತಾನೆ. ಮೇಲಕ್ಕು ಲೈನ್ ಮೇಲಕ್ಕ ಅಷ್ಟು ಶಾರ್ಪ್ ಐತ್.
ಬರಿ ನೀನೆ ಹಿಂಗಲ್ಲ ಇಲ್ ಲ್ ಮೇಲ್ಗಡೆ ಹ್ಮ್ ಜನ್ರೇಷನ್ಗೆ ಕರೆಕ್ಟ್ ಆಗ ಐತೆ.
ಹ್ಮ್
ಬಚ್ಚು ನೀನು ಬರೀಬೇಕು. ಹ್ಮ್ ಇಲ್ಲಿಂದ ಕೆಳಗ್ ಬಾ ಹಂಗೆ ಇಲ್ಲಿಂದ ಕೆಳಗ್ ಬಾ. ಅಡ್ಡ ಲೈನಾಕು ಹ್ಮ್.
ಈಗಿನ ಜನ್ರೇಷನ್ ಹೆಂಗೆ ಅಲ್ವಾ ಈಗಿನ ಮಕ್ಳಿಗೆ ನಾವು ಏನು ಹೇಳ್ಕೊಡೋದು ಬೇಡ ಸ್ವಲ್ಪ ಹೇಳ್ಕೊಟ್ರೆ ಸಾಕ್ ಕಂಪ್ಯೂಟರ್ ಯುಗ ಇದು ಹಂಗಾಗಿ ನಾವು ಸ್ವಲ್ಪ್ ಫೆಲ್ ಕೊಟ್ರೇ ಸಾಕು ಬೇಗ ಕಲೀತಾರೆ.
ಹ್ಮ್
ಹ್ಮ ಮೇಲ್ಗಡೆ. ಅತ್ತರೆ . ಮೋ.
ಹಿಂಗಾಗಿ ಇದ್ರಲ್ಲಿ ತುಂಬಾನೇ ಇಷ್ಟ ಅಷ್ಟ. ನಾನು ಕರ್ಗಡೆ ಬೇನಾದ್ರು ಮಾಡಣ ಅಂತ ಇದ್ದೀನಿ.
ಹೌದಾ
ಮನೆಗ್ ಹೋಗಿ ಟೈಮ್ ನೋಡೋದು ಟೈಮ್ ಹೆಂಗ ಆಗುತ್ ಸಂಜೆ ಎಲ್ಲ ಆರು ಗಂಟಿ ಏಳ ಗಂಟಿ. ಎಡೆ ಕೊಟ್ರ ಆಗ ದೇವರಿಗೆಲ್ಲ ನೈವಿದ್ಯೇ ಕೊಡ್ಬೇಕಲ್ಲ.
ಹೌದಾ
ಹ್ಮ್ ಅಷ್ಟ ಅತ್ತಿಗೆ ಹೋಗಿ ಆದ್ರೆ ಬೇಗ ಬೇಗ ಮಾಡ್
ಹಾ ನೀವು ಉಪವಾಸ ಮಾಡ್ತೀರಾ. ನಮ್ಮಮ್ಮೆ ಎಲ್ಲ ಹಬ್ಬಗಳಿಗೆ ಉಪವಾಸ ಇರದು ಇವಾಗಿರಲ್ಲ.
ಇರ್ತಾರೆ ಅಂದ್ರೆ ಏಕಾದಶಿ ಹಬ್ಬದ ಹಬ್ಬದಲ್ಲಿ ಇರ್ತಾರೆ ನಮ್ ಕಡೆಯಲ್ಲಿ.
ಹ್ಮ್
ಈ ಬರ್ಬಿಟ್ಟಲ್ಲೆ.
ನಮ್ಮ ಅಮ್ಮಂಗ ಹುಷಾರ್ಲ್ದಾಗಿಂದ ಬಿಟ್ಬಿಟ್ಟತ್ತೆ.
ಹ್ಮ್ ಅಷ್ಟ ತಗಳ್ರಿ ಆಮೇಲೆ.
ಹ್ಮ ಹ್
ನಾವು ಮುಂಚೆ ಉಪವಾಸ ಇರ್ತಿದೆ ಬಟ್ ಇವಾಗ ಆಗಲ್ಲ ಹೆಂಗ ಅನ್ಸುತ್ತೆ ಅಂದ್ರೆ ಊಟ ಉಪವಾಸ ಇದ್ದಿದ್ದಿನ ಜಾಸ್ತಿ ಹಶುವಾಗುತ್ತೆ
ನ್
ಹ್ಮ್ ಊಟ ಬೇಕು ಬೇಕು ಅನ್ನಿಸತ ಇರ್ತ್ತ ಅವಾಗ
ಹಂಗ ಹಂತಾನೇ ಇದಾಗುತ್ತೆನ ನೋಡ ಪರೀಕ್ಷೆ ಮಾಡ್ ನೋಡುದ್ರನು ಅಷ್ಟೇ ಉಪವಾಸ ಮಾಡಿದ್ ದಿವಸನೆ ಊಟ ಮಾಡಬೇಕು
ನೋಡು ಬೇಗ ಕಂಪ್ಲೀಟ್ ಮಾಡು ಹ್ಮ್ ಆತರ ಅನ್ಸುತ್ತ ಸಂಕಷ್ಟ ಮೇಲೆ ಎಲ್ಲಾ ಇರತಿದೆ ಅಲ್ಲ ಬರ್ದಿ ಅಲೋ
ಹ್ಮ ಸರಿ ಮೇಡಮ್ ಮತ್ತೆ ಮಾಡ್ತೀನಿ
ಹಾ ಓಕೆ